ಸಿ್.
ಹ್ಮ್ ಇಡಿ.
ಹೇಳಿ ಏನಾಗಬೇಕಿತ್ತು.
ನನಗೆ ಲ್ಯಾಪ್ಟಾಪ್ ತಗೋಬೇಕಂತ ಅನ್ಕೊಂಡಿದ್ದೆ ಯಾವ ತರ ಲ್ಯಾಪ್ಟಾಪ್ ತಗೊಂಡ್ರೆ ಚೆನ್ನಗೆ.
ಲ್ಯಾಪಟಪ್ ಅಲ್ಲಿ. ಹ ರೈಜಾನ್ಸ ಅದೆಲ್ಲಾ ಐಡಿಯ ಇದೆಯಾ.
ಹರೈಜನ್ಸ್ ಹ ಅದು ಗೊತ್ತಾಯ್ತು ಬಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಯಾವ್ದ್ ಚೆನ್ನಾಗಿದೆ.
ಟ್ರೆಂಡಿಂಗಲ್ಲಿ ಇದು ಹೆಚ್ ಪಿ ವಿಕ್ಟಸ್. ಹ ಮತ್ತುತ್ತ ಡಲ್ಲೆಲ್ಲ ಹೋಗ್ಬಿಟ್ವು. ಅವೆಲ್ಲ ಆಗಿನ ಬ್ರಾಂಡ್ಗಳು ಹ್ಮ್. ಮತ್ತು ಈಗ ಅದು ಯಾರು ಅದು ಆಗಿನ ಬಾ ಬ್ರ್ಯಾಂಡು.
ಹಾ ಹಾ ಹಾ.
ಈ ಟ್ರೆಂಡ್ ಅಲ್ಲಿ ಹೆಚ್ಚಿಪಿ ವಿಕ್ಟಮ್.
ಹಾಂ ಅದು ಕರೆಕ್ಟ್.
ಮಷೀನ್ ಲರ್ನಿಂಗ್ ಡೀಪಾಗಿ ಪ್ರೋಗ್ರಾಮಿಂಗ್ ಬೇಕಂದರೆ ವಿಕ್ಟಮ್ಮು.
ಹ ಹಾ ಹಾ.
ಮಾಡರೇಟ್ ಲೆವಲ್ಲು ಮತ್ತು ಏನಾರೂ ಸರ್ಟಿಫಿಕೇಟ್ಸ್ ಲೆವಲುು. ಅದೆಂದ್ರೆ ಹೆಚ್ ಪಿ ಎಲ್ಲದಕ್ಕೂ ಯೂಸ್ ಆಗುತ್ತೆ.
ಓಕೆ.
ಲೈಕ್ ನಿಮ್ಗೆ ಯಾವ ಥರ ಇದ್ರಲ್ಲಿ ಬೇಕು.
ನಾನು ಹೆಚ್ ಪಿ ತಗೋಬೇಕಂತ ಅನ್ಕೊಂಡೀ ಬಟ್ ಆಯಾ ಗೇಮ್ ಲ್ಯಾಪ್ಟಾಪ್ ಏನ ಬೇಡ ನನಗೆ ನಾರ್ಮಲ್ಯಾಪ್ಟಾಪು ಕೋಡಿಂಗ್ಗೆ ಸಾಕು.
ಹ್ಮ ಹ್ಮ
ಹ
ಹೌದ
ಹ್ಮ
ಅರೌಂಡ್ ಅಮೌಂಟ್
ಅಮೌಂಟ್ ಒಂದ ಸಿಕ್ಸ್ಟಿ ಇದ್ರ ಸಾಕು.
ಹಾಂ ಹೆಚ್ ಪಿಗೆ ಸಿಕ್ಸ್ಟಿ ಇದೆ.
ಹಾ ಹಾ ಹಾಂ ಓಕೆ.
ಹ್ಮ
ಚೆನ್ನಾಗಿದ್ದಾನ ಹೆಚ್ ಪೀ. ಹೆಚ್ ಪಿ ಚೆನ್ನಾಗಿ ಬರುತ್ತಾ.
ಹಾ ಚೆನ್ನಾಗ ಬರುತ್ತೆ.
ಹ್ಮ ಹ್ಮ ಹ್ಮ
ಹ್ಮ ಹೆಚ್ ಬಿ ಚೆನ್ನಾಗಿ ಬರುತ್ತೆ.
ಹ್ಮ ಹ್ಮ
ಕದ್ರೂ ವರ್ಕಿಂಗ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ಮೆಮೋರಿ ಸ್ಟೋರೇಜ.
ಓಕೆ ಹ್ಮ ಹ್ಮ
ಅದೆಲ್ಲ ತುಂಬ ಚೆನ್ನಾಗಿರುತ್ತೆ.
ಹ್ಮ ಹಾ ಹಾ
ಹ್ಮ ಮತ್ತೆ
ಹ್ಮ ನೀವು ಇದು ಇವಾಗ ನಾನು ಮುಂದೆ ಬೈಕ್ ತಗೋಬೇಕಂದ್ರೆ ಬೈಕ್ ಕಲ್ಲಿ ಯಾವ ಫೀಚರ್ಸ್ ಚೆನ್ನಾಗಿ ಯಾವ್ಯಾವ ಪಸ್ ಇರುತ್ತೆ ಯಾವ ಯಾವ್ದ ಮಾಡೆಲ್ ತಗೊಂಡ್ರೆ ಚೆನ್ನಾಗಿ
ಅಂದ್ರೆ
ಬೈಕ್ಸ್.
ಹ್ಮ ಬೈಕ್ ಲೈಕ್ ಬೈಕಲ್ ತುಂಬ ಅಂದ್ರೆ ತುಂಬ ಟೈಪ್. ಹಿರೋ ಹಂಡಾ ಆರ್ ಎಕ್ಸ್ ಜೆಡ್ಡು ಜೆಡ್ಡ ಆರ ಎಕ್ಸ್. ಮತ್ತೆ ಡ್ಯೂಕ.
ಹ್ಮ ಹ್ಮ
ತ್ತೇ ಆರ್ಫಿಫ್ಟಿ
ಹಾ ಹಾ
ಆ ಮತ್ತೆ ಇದು ಅ ಅವೆಂಜರ್ಸು. ಬುಲೆಟ ಹಿಮಾಲಯ ತುಂಬ ತುಂಬ ಡಿಫ್ರೆನ್ಸ್ ಇದೆ.
ಓಕೆ ಹ್ಮ ಹ್ಮ
ನೀವ ಯಾವ್ದ್ ಚೂಸ್ ಮಾಡ್ತಿರ.
ಆ
ನೀವ ಯಾವ್ದ ಚೂಸ್ ಮಾಡ್ತಿರಾ.
ನನಿಗ್ ಬುಲೆಟ್ ತೊಗೋಬೇಕಂತ ಇಷ್ಟ.
ಓಹೋ ಬುಲೆೇಟಾ.
ಹಲೋ
ಹಲೋ ಹೇಳಿ ಹೇಳಿ
ಅದೆ ಬುಲೆಟ್ ತಗೋಬೇಕಂತ ಇಷ್ಟ ಐತಿ ನೋಡ್ಬೇಕು ಅದ ಹೆಂಗಾಗುತ್ತೆ ಅಮೌಂಟ್ ಎಷ್ಟ ಕಾಷ್ಟ್ ಆಗುತ್ತೆ.
ಹ್ಮ ಅರೌಂಡ್ ಅದೊಂದ ಲ್ಯಾಕ್ ಮೇಲಿದೆ. ತುಂಬಾ ಬ್ರ್ಯಾಂಡೆಡ್ ಬೇಕಂದ್ರೆ
ಅರೆ ನನಗೆ ಇದು ಕ್ಲಾಸಿಕ್ ಓಕೆ
ಓಕೆ ಅಂದ್ರೆ ಒಂದ್ ಏಟಿ ಅರೌಂಡ್ ಇದೆ
ಏಟಿ ಅಂದ್ರೆ ತ ತೌಸಂಡಾ ಹಾಂ ಹಾಂ ಇಲ್ಲಾವ
ನಾವ್ ಕ್ಲಾಸ್ಗೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂತ ತೋರ್ಸ್ತು ನನಿಗೆ ಅದಿಕ್ಕೆ ಕೇಳ್ದೆ ಇಲ್ಲಾ ರೀಸೆಂಟ್ ಆಗ್ ಒಬ್ರು ತಗೊಂಡಿದ್ರು ಸೋ ಅವ್ರ ಹೇಳ್ ಏಟಿ ನೈನೋ ನೈಂಟಿ ನೈನೋ ಎಷ್ಟೋ ಹೇಳಿದ್ರು
ಓಕೆ.
ಹ್ಮ್ ಸೊ ನಾನು ಅದೇ ಹೇಳ್ ಇಲ್ಲಾ ನಾನ್ ಚೂಸ್ ಮಾಡೋದಾದ್ರೆ ಬಿಕಾಸ್ ಐ ಲವ್ ರೈಡಿಂಗ್. ಲೈಕ್ ರೈಡಿಂಗ್ಗೆ ಹಿಮಾಲಯ
ಹಾ ಹ ಹ
ಆ ಡ್ಯೂಕ್ ಅದ್ ತುಂಬಾ ಕಂಫರ್ಟೇಬಲ್ ಚೆನ್ನಾಗಿರುತ್ತೆ ತುಂಬಾ ಹತ್ತತ್ತ
ಹು ಹು ಹು
ಅದೆಲ್ಲಾ ಚೆನ್ನಾಗಿರುತ್ತೆ ಸೇಫ್ಟಿಯಾಗಿ ಸೊ ಐ ಜಸ್ಟ್ ಪ್ರಿಫರ್ ದಟ್.
ಓಕೆ
ಹ್ಮ್
ಅದೇ ಚೆನ್ನಾಗಿ ಅಂದ್ರೆ ಅದೇ ತೊಗೋಬೇಕೀಗ ಹ್ಮ.
ಹ್ಮ್ ಅದೇ ತಗೋಬೇಕು.
ಹ್ಮ್ ಹ್ಮ್ ಹ್ಮ್
ನೀನು ನಿಮಿಗ್ ಬೇರೆ ಬುಲೆಟ್ ಇಷ್ಟಾ ಅಂತೀರಾ
ಹೂ ಬುಲೆಟೆ ಇಷ್ ಟ ಬುಲೆಟ್ ಅಂದ್ರೆ ಅದ ಎಷ್ಟೋ ಗೊತ್ತಿಲ್ಲ ಕನ್ಸಿಂದು ಮಾತು ಅದು ಫುಲ್ ಕನ್ಸಾಗಿ ಐ ಇಲ್ಲ ಗೊತ್ತ ಅದ್ ಏನೋ ನನಗ್ ಒಂಥರ ವೈಬ್ ಅನಸ್ಬಿಟ್ಟಿದೆ ಅದ್ ಬುಲೆಟ್
ಹ್ಮ್ ಹ್ಮ್. ಹಂಗೆ
ಹ್ಮ್.
ಹ್ಮ್.
ಬಟ್ ನಮ್ ಮನೆಗ್ ಯಾರಿಗೂ ಹೊಡಿಯಕ್ ಬರಲ್ಲ ಬುಲೆಟ್ ಸುಮನೆ ತಗೊಂಡ್ ಮನೆಗ್ ಶೋಕಿಗ್ ಇಡ್ ತ್ತಿವ್ ಅಷ್ಟೇ
ಹ್ಮ.
ಹ್ಮ
ಹೌದಾ ಯಾರಿಗ್ ನಮ್ಮ ಅಪ್ಪಾಜಿಗ ಬರತ್ತೆ ಸ್ವಲ್ಪ ನಮ್ಮ ಅಪ್ಪಾಜಿ ಬ್ಯಾಲೆನ್ಸ್ ಮಾಡಿದ್ರೆ ಅಪ್ಪಾಜೀಗ್ ಹ್ಮ್
ಬಟ್ ಅದನ್ನ ಬ್ಯಾಲೆನ್ಸ್ ಮಾಡೋದೇ ದೊಡ್ಡ ಕಷ್ಟ
ಹ್ಮ್
ತುಂಬಾ ವಜ್ಜ ಇರುತ್ತಲ್ಲ ನಮ ತಂಗಿನೂ ಟ್ರೈ ಮಾಡ್ತಿದ್ದಾಳೆ
ಹಾ ಆಕ್ಚುಲಿ ತುಂಬಾ ಅ ಎಂತ ಅ ಭಾರ ಇರುತ್ತೆ.
ಅವಳಿಗೆ ಆರಕ್ಸ್ ಎಲ್ಲ ಹೊಡಿತಾಳೆ ಅದೇ ಮೀನ್ಸ್ ನಮ್ ಮಾಮೂಲಿ ಡಿ ಇದ್ರಲ್ಲ ಇರತ್ತಲ್ಲಾ ಬೈಕ್ ಇರತ್ತಲ್ಲಾ ನಮ್ ಪೇರೆಂಟ್ಸ್ ಇಂದು ಆ ಬೈಕ್ ಎಲ್ಲಾ ಡ್ರೈವ್ ಮಾಡ್ತಾಳೆ ಇದನ್ನೇನ್ ಬ್ಯಾಲೆನ್ಸ್ ಮಾಡೋದೇನು ಕಷ್ಟ ಆಗಲ್ಲ ಅವಳಿಗೆ.
ಬಟ್ ಆದ್ರೂ ಹೆವಿ ಇರುತ್ತೆ ಮ ಒಂದು ಟೂ ಟೈಮ್ಸ್ ಓಡ್ಸಿದ್ರೆ ಸಾಕು ಆಮೇಲೆ ಸ್ಟಿಫ್ ಆಗುತ್ತೆ.
ಸ್ಟಿಫ್ ಹೌದು. ಬಟ್ ನಂದೇ ಪ್ರಾಬ್ಲಮ್ ನಾನು ಒಂದು ಸೈಕಲ್ ಹೊ ಡ ಸ್ದಂಗ ಬುಲೆಟ್ ತಗೊಂತೀಿನಿ ಅಂದ್ರ ಅದ ಯಾರು ರೇಂಜಿಂಗ ನನ್ ತಗಂತ ಇರ್ಬೋದು ಅಂತ ಎಲ್ರು ಅ ಅನ್ಕೊಂತಾರೆ.
ಹೌದು.
ಎಲ್ಲ ನೆಟ್ಟಿಗ ಒಂದ್ ಸೈಕಲ್ ಬ್ಯಾಲೆನ್ಸ್ ಮಾಡಕ್ ಬರದಲ್್ದಳು ಬುಲೆಟ್ ಅದು ಹೆಂಗ ಬ್ಯಾಲೆನ್ಸ್ ಮಾಡ್ತಿನನಿ ಅಂತ ಯೋ್ಚೆನ್ನಾಗಿತ್.
ಹ್ಮ್ ಅದೇ ನಮ್ಗೂ ಓಡ್ಸ್ಬೇಕು ಬಟ್ ಕಲಬೇಕು. ಕಲೀಲೇಬೇಕು ಅವರೆಲ್ ಸ್ ಕಾರ್ ಆದ್ರೂ ಕಲಿಬೇಕು.
ಹಾ
ಈಗ ಹೇಗೋ ಟೂ ಮಂತ್ಸ್ ಲೀವ್ ಇದೆ ಅಲ್ಲ ನೋಡ್ಬೇಕು ಕಲಿಬೇಕು. ಇನ್ನ ಏನ್ ಮಾಡೋದು.
ಅದೇ ಮತ್ತೆ.
ನೀನು ಅಬಿಟ್ರೆ ಇನ್ನೇನು ಕೆಲಸ ಇತ್ತು ಹ್ಞೂ.
ಅಟ್ ಲೀಸ್ಟ್ ಒಂದ್ ಸ್ವಲ್ಪನಾದ್ೂ ಏನಾದ್ರು ಕಲ್ತ್ಕೊಂಡ್ರೆ ನಮ್ಮ ಇದಕ್ಕೆ
ಹ್ಞ ಹ್ಞೂ ಅದೇ ಅದೇ ಅದು ಕಲಿದ್ರೆ ಚೆನ್ನಾಗಿ ್ಞ ಮತ್ತು ಯಾವ ಥರ ತಗೋಬೇಕು ಬೇರೆ ಐಡಿಯಾ?
ಏನು?
ಮತ್ತೆ ಬೇರೆ ಯಾವ ಥರ ತೊಗೋಬೇಕು ಅಂತ ಇದ್ದೀರಾ?
ಮತ್ತೆ ನಾರ್ಮಲ್ ಸ್ಕೂಟಿ ತಗೋಬೇಕು ಒಂದು.
ಹಾಂ.
ಅದು ಮಾಮೂಲ್ಲಿ ಮನೆಯಲ್ಲಿ ಓಡಾಡಕ್ ಓಡಾಡಕ್ಕೆ ಎಲ್ಲಿಗಾದ್ರೂ ಓದಕ್ ಬೇಕಾಗುತ್ತೆ. ಎಂತ ಅದೊಂದು ಸ್ಕೂಟಿ ಮತ್ತೆ ಅದೇ ಒಂದು ಬುಲೆಟ್ ನಮ್ಮ ಮನೇಲಿ ನಮ್ಮ್ ಪೇರೆಂಟ್ಸ್ಗೆ ಅಂದ್ರು ಬೇಕಾದ್ರೆ ಬುಲೆಟ್ ಬೇಡ ಅಂತ ಅಂದರೆ ಅದನ್ನ ತೊಗೊತೀವಿ ಅಷ್ಟೇ.
ಹ್ಮ್. ನೋಡಿ ಮನೆಗೆ ಯಾವ್ತರ ಬೇಕೋ ಆತರ ತಗೊಳ್ಳಿ ಹ್ಮ್.
ಅದ ಈಗ ಎಲ್ಲದೂ ಮನೆಗೆ ಸಾಮಾನು ಹಾಕ್ಕೊಂಡು ನ ಮನೆಗೆ ಅಂಗಡಿ ಇದೆಲ್ಲ ಅದಕ್ಕೆಲ್ಲಾ ಯೂಸ್ ಮಾಡಕ್ ಬೇಕಾ ಬುಲೆಟ್ ಸರಿಯಾಗಲ್ಲ.
ಹ್ಮ್.
ಅದು ನಮ್ಮ ಖುಷಿಿಗೆ ತಗ್ಂಬಿಡ್ತೀವಿ.
ಅದೇ ಅದೇ.
ಇವಾಗ ನಮ್ಮ ಮನಗ್ ಅಪ್ಪಾಜಿಿಗೆ ಅದು ಎಷ್ಟಂತ ಇದು ಮಾಡ್ತಾರೆ ಅದು ತುಂಬಾ ಪೆಟ್ರೋಲ್ ಆೋಗುತ್ತೆ. ತುಂಬಾ ಪೆಟ್ರೋಲ್ ಖರ್ಚಾಗ ಬರ ಅಲ್ಲಿಂದ ಒಂದ್ ಕಿಲೋಮೀಟರ್ಗೆ ಒಂದ್ ಒಂದು್ ಲೀಟರ್ನ ಪೆಟ್ರೋಲ್ ಖಾಲಿಯ ಆಿರುತ್ತಂತೆ ನಮ್ಮಣ್ಣ ಅಂತಿದ್ದ.
ಹ್ಮ.
ಅದಕ್ಕೆ ನೋಡ್ಬೇಕು ಮಾಮೂಲಿಿ ಇದು ಬೈಕ್ ಬರುತ್ತಲ್ಲ ಇರೋ ಹಂಡಾ ಆತರ ಆತರದ್ ನೋಡ್ಬೇಕು ಅಂತ.
ಹ್ಮ್.
ನೋಡಣ ಯಾವ್ತರ ಬರುತ್ತೆ. ಕೇಳ್ತೀನ ಒಂದ್ಸತಿ. ಅವ್ರಿಗೆ ಯಾವ್ ತರ ಇಷ್ಟ ಅದನ್ ತಗೋಬೇಕು ಸುಮ್ನೆ ನಾವವು ಇಷ್ಟ ನ ನಾವೇನ್ ಹೊಡಿಯೆಲ್ಲ ಮಾಡಲ್ಲ ಅವರು ಹೊಡಿಯದ.
ಹ್ಮ್.
ಅದು ಕರೆಕ್ಟ್ ಅಲ್ಲ ಅಂತ.
ಹೌದು ಅದು ಕರೆಕ್ಟ ಹ್ಮ್. ಡ್ಯೂಕ್ಕೂ ಚೆನ್ನಾಗಿ ಬರುತ್ತೆ.
ಯುಕ್ಕೋ ಆ ಹಾ ಹಾ.
ಹ್ಮ್.
ನನ ಇನ್ನೊಂದ್ ಹೆಂಗ್ ಗೊತ್ತಾ ಹಿಂದ್ ಗಡೆ ಗಾಲಿ ಇದು. ಇದಕ್ಕೆ ವೀಲಿಕ್ ಟಚ್ ಆಗಲ್ಲ ನೋಡಿ ಸೀಟು ನನಗ ಅದು ಇಷ್ಟ ಆಗಲ್ಲ ನನಗ ವೀಲಿಕ್ಟೆಚ್ ಆಗ್ಬೇಕು ಸೀಟ. . ಅಲ್ಲ ವಿಲ್ಗೆಟಾಚ್ಚಗ್ಬೇಕಾ ಟಚ್ ಆಗ್ಲಿಲ್ದಂಗೆ ಇರುತ್ತೆ ನೋಡ್ರಿ ಮೇಲ್ ಕುತ್ಕೊಂತಾರಲ್ಲ ಒಂದು.
ಹ್ಮ್.
ಆತರ ಇರ್ಬಾರ ನೀ ಬೈಕ್ಸ್. ಅರ್ಥ ಆಯ್ತು. ನನಗ್ ಟಚ್ ಆಗ್ಬೇಕು ಬೀಲಿಗೆ ನನಗ್ ಕುತ್ಕೊಂಡ ಕರೆಕ್ಟ ಆಗಿ ಕುತ್ಕೊಂಡಿದೀನಿ ಅನ್ನ ಫೀಲ್ ಇರ್ಬೇಕು ಅದು ಕುೂತ್ಕೊಂಡಿರೋತರ - ಫೀಲ್ ಅನಸಬಾರ್ದ.
ಹ್ಮ ಹ್ಮ. ಅಂತನಾ. ಹ್ಮ್ ಅಂತ ಯಾವತರ ಇರೋದ ಬೇಕು. ಮತ್ತೆ ಲೈಟ್ ಅದೆಲ್ಲಾ ಆಲ್ಟರ್ ಮಾಡಸ್ಕೋಬಹದು ನಾವೇ.
ಹಾ ಹೌದು ಹೌದು.
ಎಲ್ಲಾ ನಾವೇ ಆಲ್ಟರ್ ಮಾಡಸ್ಕೋಬಹುದು.
ಆ ಹಾ ಹಾ.
ಹ.
. ಯಾವ್ ತರ ಕೇಳ್ತಾರ ಮನೇಲಿ ಕೇಳ್ತೀನಿ.
ಹ್ಮ್.
ಅವ್ರು ಕೇಳಿದ್ಮೇಲೆ ಡಿಪೆಂಡ್ ಅವ್ರು ಹಿಂಗೆ ಹೇಳ್ತಾರೆ.
ಹ್ಮ ಅದೇ ಅದೇ ಅದೇ.
ಹ್ಮ್.
ಅವ್ರ ಹೇಗೆಲ್ತಾರೋ -
ಅವ್ರಗ್ ಅಂತ ಅಲ್ಲ ಅವ್ರಂಗ ಅಂತಾರೆ ನೀವ್ ಇಷ್ಟ ಆಯ್ ಬುಲೆಟ್ ತಳ್ರಿ ಅಂತಾರೆ ನಾವು ಹೊಡಿತೀವ ಅದ್ನೇನಾ. ಇಲ್ಲತ್ತ ನಮ್ಮ ಕೈಗ ಆಗಲ್ಲ.
ಅಂದೆ.
ಹ್ಮ್.
ಅದಕ್ಕೆ ಹೇಳಿದ್ದವರು ಯಾವ್ದ ಚೂಸ್ ಮಾಡ್ತಾರ ಅದನ್ನ. ಹೂ ಅನ್ನಿ ಬಟ್ ಅದ್ರಲ್ಲಿ ಸ್ವಲ್ಪ ಆಲ್ಟರ್ ಮಾಡ್ಕೊಬೋದಲ್ಲ.
ಅದು ಕರೆಕ್ಟ.
ಹ್ಮ್. ವಾಲ್ಟರ್ ಮಾಡು.
ನಿಮ್ದು ಯಾವಥರ ಇದೆ ಬೈಕ್ಸ್ ಎಲ್ಲ ಮನೆಯಲ್ಲಿ.
ನಮ್ಮನೇ ಇರೋಣ್ಣ ಈಗ ನನ್ ತಮ್ಮಂಗ ಕೊಡ್ಸಿದ್ರೆ ಇಷ್ಟ್ರಲ್ಲೇ ಕೊಡಸ್ಬೇಕು- ಕೊ ಬುಲೆಟ್. ನನ್ನ ಸಿಸ್ಟರ್ ಅಂತೂ ನಾವು ಬೇರದ ಮಾತಾಡಂಗೆ ಇಲ್ಲ. ಏ ಇಲ್ಲ ಇಲ್ಲ ಬುಲೆಟ್ಟು ಬುಲೆಟ್ಟು ಅವ್ನ್ ಸ್ವಲ್ಪ ಫಿಟ್ನೆಸ್ ಇದಾನ-
ಓಕೆ ಹ ಬರುತ್ತ ನೀಗ ಡ್ರ ಮಾಡಕ್ಕೆ. ಬರುತ್ತಾ ಡ್ರೈವ್ ಮಾಡಕ ಅವನಿಗೆ
ಹಾ ಬರುತ್ತೆ
ಹ್ಮ ಹ್ಮ
ಹ್ಮ
ಹಂಗಂದ್ರೆ ಬುಲ್ಲೆಟೆ ಕೊಡ್ಸಿ ಮತ್ತೆ
ಹಾ ಹಾ ಅದೇ ಬುಲೆಟೇ ಕೊಡಿಸ್ಬೇಕು
ಹ್ಮ್ ಹ್ಮ್ ಅಂದ್ರೆ ಬುಲೆಟೇ ಬೆಸ್ಟ್ ಯಾ ಬಟ್ ಇನ್ನೊಂದ ದಿನ ಅಂದ್ರೆ ಬುಲೆಟ್ ಇಂದ್ರಲ್ಲಿ ಪ್ರಾಬ್ಲಮು ಪೆಟ್ರೋಲ್ ಜಾಸ್ತಿ ಹೋಗುತ್ತೆ
ಹ್ಮ್ ಹೋದ್ರು ಈಗಿನ್ ಹುಡುಗರ್ಗೆಲ್ಲಾ ಸ್ಟ್ಯಾಂಡರ್ಡ್ಸ್ ಮು ಕೆಲ ಏನ್
ಅದು ಅದು ಕರೆಕ್ಟ್ ಹ್ಮ್ ಸರಿ ತೊಳಿ
ಸರಿ ತಗೊಳ್ಳಿ
ಹ್ಞೂ ಸರಿ